ಹರೀಶ್ ನಮಸ್ತೆ
ನಮಸ್ಕಾರ ಕುಬೇರ
ಹೇಗಿದ್ದೀರಾ
ಚೆನ್ನಾಗಿದ್ದೀನಿ ನೀವು
ನಾವು ಚೆನ್ನಾಗಿದ್ದೇವೆ--ಮಾಡಿದ್ರಾ
ಆಯ್ತಪ್ಪ ನಿಂದು
ಆಯ್ತು ಹರೀಶ್
ಹ್ಮ್ ಏನ್ ಮಾಡ್ತಾ ಇದ್ದೀರಾ
ಏನಿಲ್ಲ ಅಣ್ಣ ಸುಮ್ನೆ ಕುಂತಿದೀವಿ ನೀವು
ನಾವು ಸುಮ್ನೆ ಹ್ಮ್ ಮೊಬೈಲ್ ನೋಡ್ಕೊಂತ ಮಲ್ಕೊಂಡಿದ್ದೀನಿ ಅಷ್ಟೇ
ಎಲ್ಲರೂ ಚೆನ್ನಾಗಿದ್ದೀರಾ
ಹ್
ಎಲ್ಲರೂ ಚೆನ್ನಾಗಿದ್ದೀರಅಂದೇ
ಹ್ಮ್ ನಾವ್ ಎಲ್ಲರೂ ಚೆನ್ನಾಗಿದ್ದೀವಿ ನಿಮ್ಮನೆಯಲ್ಲಿ ಚೆನ್ನಾಗಿದ್ದಾರ ಎಲ್ಲರೂ
ಹ್ಮ್ ಚೆನ್ನಾಗಿದ್ದಾರೆ
ಹ್ಮ್ ಏನ್ ಮಾಡ್ತಿದ್ದೀರಾ ಇವಾಗ
ಏನಿಲ್ಲ ಹರೀಶ್ ಅದೇ ನಾನು ಏನಂತ ಒಂದು ಒಳ್ಳೆ ಬೈಕ್ಆದಅನ್ಕೊಂಡಿದಿನಿ
ಏನೋ ಬೈಕ್
ಒಂದು ಒಳ್ಳೆ ಬೈಕ್ ಕೇಳಿ ಯಾರ್ಬಲಿನು ಚೆನ್ನಾಗಿದ್ದೇನೆ ಬೈಕ್ಗಳು ಜಾಸ್ತಿ ಕಿಲೋಮೀಟರ್ ಕೊಡಬೇಕು ಒಳ್ಳೆ ಮೈಲೇಜ್ ರಾಯಲ್ ಫೈಟ್
ಹೌದಾ
ಹ್ಮ್
ಹೂ ಹೂ ಚೆನ್ನಾಗಿದೆಯಾಅಲ್ಲ ಬೈಕು ಆತರ ಏನೂ ಇಲ್ಲ
ಹ್ಮ್
ಹು ಹುಂ ಅಂದ್ರೆ ನಮ್ಮಣ್ಣ ತಗೊಂಡಿದ್ ಮಾತ್ರ ಹೇಳ್ತೀನಿ ಅದು ಅದು ಬೈಕ್ ಬಿಟ್ರೆ ಬೇರೆ ಯಾವುದೂ ಗೊತ್ತಿಲ್ಲ ಯಾಕಂದ್ರೆ ಇದುವರೆಗೂ ಪಂಚರ್ ಹಾಕ್ಸಿಲ್ಲ ಒಂದು ಸಾರಿ ರಿಪೇರಿ ಹೋಗಿಲ್ಲ ಆ ಬೈಕ್ ಇಷ್ಟು ಅಂದ್ರೆ ಆರು ವರ್ಷ ಆಯ್ತು ಓಡಿಸ್ತಿರೋದು
ಆರು ತಿಂಗಳ ಪಂಚರ್ ಆಗಿಲ್ವಾ
ಹ್ಮ್ ಒಂದು ಪಂಚರ್ ಆಗಿಲ್ಲ ಇದುವರೆಗೂ ರಿಪೀರ್ಗೂ ಹೋಗಿಲ್ಲ
ಅದು ಯಾಕೆ
ಹಾ
ಟೈರ್ ಏನು ಹೊಸದಾಕ್ಸಿಲ್ವಾ
ಇಲ್ಲ ಇಲ್ಲ ಟೈರ್ ಎರಡು ಸಲಿ ಹಾಕಿಸಿದ್ದಾರೆ ಒಂದು ಸಾರಿ ಪಂಚರ್ ಆಗಿಲ್ಲ
ಏನು ಆಗಿಲ್ಲ
ಹ್ಮ್ ಹ ಪಂಚರ್ಅಂತೂ ಒಂದು ಆಗಿಲ್ಲ ಗಾಡಿ ಮಾತ್ರ ಚೆನ್ನಾಗೈತೆ ಅದೇ ಹೋಂಡಾ ಶೈನ್ ತಗೊಂಡಿದ್ದಾರೆ ಆರು ವರ್ಷ ಆಗಿರೋದು ಅದು ಏನಂದ್ರೆ ಬೆಂಗಳೂರಲ್ಲಿ ಓಡಿಸ್ತಾರಲ್ಲ
ಬೆಂಗಳೂರಲ್ಲಿ ಓಡಿಸ್ತಇದರ
ಹ್ಮ್ ಜಾಸ್ತಿ ರಿಪೇರಿಗೆ ಬಂದಿಲ್ಲ ಅದು ಒಂದು ಒಂದು ದಿವಸನೂ ರಿಪೇರಿಗೆ ಬಂದಿಲ್ಲ ಚೆನ್ನಾಗಿದೆ ಬೈಕು ಅಲ್ಲ ನೀವು ಎದ್ರಲ್ಲಿ ತಗೊಳ್ಳಬೇಕು ಅನ್ಕೊಂಡಿರೋದು ಬೈಕು ಒಂದು ಬುಲೆಟ್ ಅಲ್ಲಿ ಲಾಸ್ಟ ಫೈನಲ್ ಆ ದೇವು
ಇಲ್ಲ ಇಲ್ಲ ಹೊಲಕ್ಕೆ ಅದೇ ಚೆನ್ನಾಗಿರಲ್ಲ ಅಂತ
ಹ್ಮ್ ಹಂಗಾದ್ರೆ ನಮ್ ಹೊಂಡಾಷೆನೆೇ ಪರ್ಫೆಕ್ಟ್
ಮತ್ತಿದು ಈ ಸ್ಪ ಏ ಸ್ಪ್ಲೆಂಡರ್ ಪ್ಲೇಸ್ ಅಂತ ಬರುತ್ತಲ್ಲ ಹರಿ ಷದ
ಸ್ಪ್ಲೆಂಡರ್ ಪ್ಲಸ್
ಹಾ ಹಾ
ಹ್ಮ ಅದು ಚೆನ್ನಾಗಿ ಅಂದರೆ ಅದು ಹ್ಮ ಅದನ್ನು ಚೆನ್ನಾಗಿ ಬರುತ್ತೆ ನಂಗೇನಿಲ್ಲ ಅಂದ್ರೆ ನನ್ ನನಗೆ ತಕ್ಕ ಮಟ್ಟಿಗೆ ಅನ್ಸಿದ್ದಂದ್ರೆ ಇದೆ ಹೊಂಡಾಷೆ ಏನು ಯಾಕಂತ ಹೊಂಡಾಷೆ ಏನು ಹಾ ಈಗ ನ ಚಿಕ್ಕಪ್ಪೋರು ಅದನ್ನೇ ತಗ ೊಂದ ಹೋಗ್ರ ಅದನ್ ಅದೇ ಸೇಮ್ ಗಾಡಿ ತಗೊಂಡ್ರ ನಮ್ ಚಿಕ್ಕಪ್ಪರು
ಹಾ ಹ
ಅಂದ್ರೆ ಚೆನ್ನಾಗೈತೆ ಹಾ ಚೆನ್ನಾಗ್ ಬರ್ತಾವ ಮೈಲೇಜ್ ದು ಅದರ ಬಗ್ಗೆ ಏನ್ ಗೊತ್ತಿಲ್ಲ ಚೆನ್ನಾಗ್ ಕೊಡಬೋದಕ್ಕಬರ ಚನ್ನಾಗೈತಿ ಆತರ
ಎಂಬತ್ತು ಕಿಲೋಮೀಟರ್ ಕೊಡ್ಬೋಡಾ
ಹ್ಮ ಮೈಲೇಜ್ ಬಗ್ಗೆ ಕೇಳಿಲ್ಲ ನಾನು ಹ್ಮ್ ಕೊಡ್ಬೋದು ಇನ್ನು ಕಮ್ಮಿನೂ ಕೊಡ್ಬೋದು ಅಷ್ಟೊಂದು ಇರಲ್ಲ ಮನಜ ಹಾ ನಲ್ವತ್ತಂತೂ ಹಾ
ಮೂವತ್ತೈದ್ ನಲ್ವತ್ತು ಕೊಟ್ರು ಸಾಕು
ಹಾ ಕೊಡ್ತೈತಿ ಅಷ್ಟೇ ಚೆನ್ನಾಗ ಅಂದ್ರೆ ಬೈಕ್ ಹೊಲ್ದಲ್ಲಿ ಏನು ರಫ್ ಅಂಡ್ ಟಫ್ ಇರ್ತವೆ ಹ್ಮ
ಹ್ಮ
ನೀವ ಯಾವತೀರ
ನಮ್ದು ಅದೇ ಇರೋದು ಹೊಂಡ ಚೈನೆ ಇರೋದು ನಿಮ್ಮ ಹತ್ರ
ಒಂದೇನಾ
ಹ್ಮ್
ಅದ ಒಂದೇನ ಇರೋದು ಅಂದೇ
ಹೂಂ ಅದು ಒಂದೇ ಒಂದೆ ತಗೊಂಡೆ ಮತ್ತೆ ಅದೇ ನಂಬ್ದು ಹಳೆ ಗಾಡಿ ಇತ್ತು ಅಂದ್ರೆ ನಮ್ಮ ಚಿಕ್ಕಪ್ ಹಳೆ ಗಾಡಿ ತಗೊಂಡಿದ್ದಾರೆ ಎಕ್ಸೆಲ್
ಎಕ್ಸೆಲ್ ಹಂಡ್ರೆಡ್
ಹಾ ಎಕ್ಸೆಲ್
ಅದೇ ಎಲ್ ಹಂಡ್ರೆಡ್
ಹ ಎಕ್ಸಲ್ ಹಂಡ್ರೆಡ್ ಗಾಡಿ
ಅದೇ ಅಲ್ಲ
ಹಾ ಸ್ಕೂಟಿ ಟೈಪ್ ಸೇಮ್
ನಮ್ ಚಿಕ್ಕಪ್ಪನಿಗೆ ಜಾಸ್ತಿ ಓಡಾಳ್ಳು ಆಗೋದಿಲ್ಲ ಅದಕ್ಕೆ ಗಾಡಿ ಕೊಡುತ್ತಿರುವುದು ಹಳೆದು ಹೋಂಡಾ ಶೈನ್ ಚೆನ್ನಾಗಿರುತ್ತೆ ಚೆನ್ನಾಗೈತಿ ಹೋಂಡಾ ಶೈನ್ ಪರವಾಗಿಲ್ಲ
ಹೀಗೂ ಹೋಂಡಾ ಶೈನ್--ಅಂದ್ರೆ ಹೊಲಕ್ಕೆಲ್ಲ ಅಡ್ಡ ಆಡ್ತಿವಲ್ಲ ಕಲ್ಲು ಮಣ್ಣು ಜಾಸ್ತಿ
ಇಲ್ಲಾಂದ್ರೆ ನೀವು ಹೇಳಿದ್ರಲ್ಲ ಸ್ಪ್ಲೆಂಡರ್ ಪ್ಲಸ್ ಅದು ಮಸ್ತ್ ಇರ್ತಾಯಿತಿ
ಒಂದು ರೀತಿ
ಆ ಅದಯ್ತಲ್ಲ ಹದಿನಾಲ್ಕು ವರ್ಷ ಓಡುಸ್ತಾ ಇರೋದು ನಮ್ಮವರು ಮದುವೆಯಾಗಿ ನಮ್ಮವಂದು ಒಂದು ಐತಿ ಸ್ಪ್ಲೆಂಡರ್ ಪ್ಲಸ್ ಮಳೆಗಾಲದು ಚನ್ನಾಗಿದೆ ಪಿಕಪ್ ಉ ಚೆನ್ನಾಗಿ ಕೊಡುತ್ತೆ ಪರ್ವಾಗಿಲ್ಲ ಗಾಡಿಯದು
ಹೌದೇನು
ಹ್ಮ
ಅದು ಜಾಸ್ತಿ ಮೈಲೇಜ್ ಕೊಡುತ್ತದೆ.
ಎಷ್ಟು ಕೊಡತೈತದು
ಕೊಡುತ್ತೆ ಒಂದು ಫಾರ್ಟಿ ಪ್ಲಸ್ ಅಂದೂ ಹೋಗುತ್ತೆ
ಹಾ ಹಾ ಹಾ ಹಾ ಅಂದ್ರೆ ಯಾಕ್ ಯಾಕ ಹೇಳ್ಬೇಕಂದ್ರೆ ಅದೇ ಚೆನ್ನಾಗ್ ಸ್ಪೆಂಡ್ರರ್ ಪ್ಲೇಸ್ ಚೆನ್ನಾಗ್ ಹೋಲ್ದಲ್ಲ ಅಂತ ಹೇಳ್ತಿದೀರಲ್ಲ
ಹಾ ಹಾ
ಹ್ಮ್ ಹೊಲದಲ್ಲಿ ಅಂದ್ರೆ ಸ್ಪೆಂಡರ್ ಪ್ಲೇಸ್ ಚೆನ್ ಯಾಕಂದ್ರೆ ನಮ್ ಅಣ್ಣ ಬೆಂಗಳೂರಲ್ಲಿ ಇರ್ತಾರಲ್ಲ ಅದಕ್ಕೆ ಹೋಂಡಾ ಶೈನು ಅದು ಚೆನ್ನಾಗಂತ ನನಗೆ ಅನ್ಸಿತ್ತು ಅದಕ್ಕೆ
ಅದೇ ಈ ಸಿಟಿಯಲ್ಲಿ ಇರ್ತಾರಲ್ಲಅವರಿಗೆ ಚೆನ್ನಾಗವು
ಹ್ಮ್
ಸಿಟಿನಲ್ಲಿ ಏನಾಗ್ತಾವಾಗ ಏನಾಗಲ್ಲ ಸಿಟಿನಲ್ಲಿ
ಹಾ ಅಂದ್ರೆ ನಮ ಇದ್ರಲ್ಲಿ ಹಾ ನಮ್ದರಲ್ಲಿ
ನಮ್ಮೂರ್ ಕಡೆ ಅಂದ್ರೆ ಹಳ್ಳಿ ಕಡೆ ಎಲ್ಲಾ ಜಾಸ್ತಿ ರಫ್ ಅಂಡ್ ಟಫ್ ಬೈಕಬೇಕು ಹ್ಮ್ ನಾವ್ ಎಂತ ಶೋಕಿ ಮಾಡೋ ಬೈಕ್ ಕ್ಕೆಲ್ಲಾಲ್ ಅಲ್ ತಗೊಂಡೆಲ್ಲ ಹೋಗ್ಬಿಟ್ರೆ ಮುಗೀತು
ಹೌದು ಕರೆಟ್ ಹಾ ಕರೆಕ್ಟ್
ಎಲ್ ಶೋಕಿ ಮಾಡ್ಬೇಕು ಅಲ್ಲಿ ಶೋಕಿ ಮಾಡಂತ ಬೈಕ್ ತಗೊಂಡು ಅಲ್ಲೇ ಶೋಕಿ
ಹಾ ಅವ್ರಲ್ಲಿ ಮಾಡ್ತಾರೆ ನಾವಿಲ್ ಹೊಲ್ದಲ್ಲಿ ಮಾಡ್ಬೇಕಷ್ಟೆ.
ಹಾ ಅಷ್ಟೇ ಮಾಡ್ಬೇಕ್ ನೋಡಿ.
ಹ್ಮ್
ಮತ್ತೆ ಹರಿಶ್ ನೀಮ್ ಊರ್ ಕಡೆಲ್ಲ ಮಳೆ ಬೆಳೆ ಚೆನ್ನಾಗ್ ಆಗ್ತಿದ್ಯಾ?
ಹಾ ಚೆನ್ನಾಗೈತೆ ಹಂಗೇನಿಲ್ಲ ಪರವಾಗಿಲ್ಲ ಅಷ್ಟಕ್ಕಷ್ಟೇ ಐತಿ ಈಸಲ ಮಳೆ ಬರೋದು ಡೌಟ್ ಅಂತ ಹೇಳ್ತಿದ್ದಾರೆ.
ಏ ಇಲ್ಲ ಜಾಸ್ತಿ ಮಳೆಯಾಗುತ್ತೆ
ಏನು ಗೊತ್ತಿಲ್ಲ ಈ ಸಲ ನೀರ್ ರು ಬರ್ತೈತೋ ಇಲ್ಲೋ ಗೊತ್ತಿಲ್ಲ ಅದ್ರಲ್ಲಿ ನೋಡಿದ್ರೆ ನಮ್ದು ಡ್ಯಾಮು ತುಂಗಭದ್ರಾ ಡ್ಯಾಮ್ ನದಿ ಹ್ಮ್ ಅದೇನಾಯ್ತೊ ಗೊತ್ತಿಲ್ಲ ನಮ್ ಹೊಲ ಮುಚ್ಚಿ ಹೋಗಿಬಿಡ್ತೈತೇನೋ ಈ ಸಲಿ
ಅದೇ ಮಳೆ ಬರೋಚ್ ಹೌದು ಹೌದು ಅಂದ್ರೆ ಈ ಶಿಮೊಗ್ಗ ಕಡೆ ಎಲ್ಲಾ ಜಾಸ್ತಿ ಮಳೆಯಾದ್ರೆ ಡ್ಯಾಮ್ ಬೇಗ್ ತುಂಬುತ್ತೆ.
ಹಾ ಹಾ ಹಾ ಹ.
ಶಿವಮೊಗ್ಗ ಚಿಕ್ಕಮಂಗಳೂರ್ ಇಲ್ಲ ಅಲ್ಲಿಂದ ತಾನೇ ಬರೋದು ಅದು
ಹಾ ಆ ಕಡೆ
ಹಾ ಹೆಂಗೋ ಒಂದ ಬರ್ಲಿಬಿಡಿ ಹರೀಶ್ ಚೆನ್ನಾಗಿ ಮಳೆ ಬೆಳೆಯರು
ಹ್ಮ್ ಮಳೆ ಇದ್ರೆ ಸಾಕು ಮಳೆ ಒಂದಿದ್ರೆ ಬೆಳೆ ಚೆನ್ನಾಗಿ ಬರುತಾವು
ನಿಮ್ಮೂರ್ ಕಡೆಯಲ್ಲ ಈ ಮೀನ ಹಿಡಿಯಕ್ಕೆ ಮೀನ ಹಿಡಿಯಕ್ಕೆಲ್ಲ ಹೋಗ್ತಾರಲ್ಲ
ಹಾ ಹೋಗ್ತಾರೆ ಮೀನು ಹಿಡಿಯಕ್ಕೆ
ಹಲೋ ಅದೇ ಡ್ಯಾಮಿಗೆಲ್ಲ ಹೋಗ್ತೀರಿ
ಹಾ ಪಕ್ಕ ಅಯ್ಯೋ ನಮ್ ಹೊಲದಿಂದ ಮೂರು ಕಿ. ಮೀ ಅಷ್ಟೇ ಒಳಗಿಂದ ಹೋದರೆ
ನೀವು ಹೋಗ್ತೀರಾ
ನಾವು ಹೋಗ್ತಿವಿ ಅಂದ್ರೆ ನಾ ಹೋಗಲ್ಲ ಮೀನು ಹಿಡಿಯಕ್ಕೆ ಹೋಗಿಲ್ಲ ಈಜಾಡಕ್ಕೆ ಹೋಗುತ್ತಿವೆ ಅಷ್ಟೇ
ಈಜಾಡಿಕೊಂಡು ಬರೋದಷ್ಟೇ
ಹಾ ಅಷ್ಟೇ ಮೀನುಗೀನ ಏನು ಹಿಡಿಯಲ್ಲ
ಹೌದೇನು ಹಿಡಿಬೇಕಲ್ಲ ಹಿಡಿದು ಮಾರಿದರೆ ಸ್ವಲ್ಪ ಆಗುತ್ತೆ
ಆ ತರಹ ನಮ್ಮತ್ರ ಡೋಣಿ ಇರಬೇಕಲ್ಲ
ಓ ದೋಣಿ ಇಲ್ಲಾ ಅಲ್ಲ ಈ ಬಲೆಯಲ್ಲ ಹಾಕ್ತಾರಲ್ಲ ಸೈಡಲ್ಲಿ ಈ ದಂಡಿಗಲ್ಲ ಅದಕ್ಕೆ ಹಾಕಲ್ಲ ನೀವು
ಇಲ್ಲ ಇಲ್ಲ ಇಲ್ಲ ಆತರ ಏನು ಹಾಕಲ್ಲ ನಾವು
ಹೌದೇನು ಹಾಕ್ಬೇಕಪ್ಪ ಆರ್ಗೆರಾ ನೀವು
ಇಲ್ಲ ಅದೂ ನಮ್ ಕೈಲಿಂದ ಆಗಲ್ಲ ಯಾಕಂದ್ರೆ ನಾವು ಹೊಲ ಮನೆ ನೋಡಿಕೊಳ್ಳುವುದೇ ಸಾಕಾಗ್ಬಿಡ್ತೈತಿ ಅದು ಮೀನ್ ಹಿಡಿಯೋಕೆ ಎಲ್ಲಿಗೆ ಹೋಗೋಣ ಹೇಳಿ
ಹಾ ಹಂಗ ಮಾಡುತ್ತಿದ್ದೀರಾ
ಅ ಹಾ ನಾವು ಮೀನ್ ಯಾವಾಗ ಅಂದ್ರೆ ಹೊಳೆ ಬಂದು ಹರದು ಹೋಗ್ ಬಿಡ್ತೈತಲ್ಲ
ಹಾ ಹಾ
ಹಾ ವಂಡಗಳು ನಿಂತಿರುತ್ತವಲ್ಲ ಸ್ವಲ್ಪ ಬಾವಿ ಹಂಗೆ ತೋಡಿರ್ತಾವು
ಅದೇ ಅದೇ ನೀರು ಕಡಿಮೆ ಆದಾಗ
ಹಾ ಅವಾಗ ಹಿಡಿತೀವಿ
ಬೇಸಿಗೆಕಾಲ ಸ್ಟಾರ್ಟ್ ಅದಾವಾಗ ಆ ಟೈಮಲ್ಲಿ
ಆ ಆಹಾ-ಹ ಆ
ಅವ್ರ್ದ ಜಾಸ್ತಿ ಇರತ್ತಲ್ಲಾ
ಹ-ಅ ಇವಾಗ್ ಫುಲ್ ಮಳೆ ಯಾವ್ ಟೈಮಲ್ಲಿ ಹೆಂಗಕ್ಕೈತೋ ಏನೋ ಗೊತ್ತಿಲ್ಲ. ಯಾ ಟೈಮಲಿ ಎಷ್ಟ್ ನೀರ್ ಬರ್ತಾವು ಒಂ ದೂ ಗೊತ್ತಾಗಲ್ಲ
ಹೌದೌದು ಯಾವ್ ಟೈಮಲ್ ಹೆಂಗ್ ಆಗತ್ತಂತ ಗೊತ್ತಾಗಲ್ಲ ಸಡನ್ನಾಗಿ ನೀರ್ ಜಾಸ್ತಿ ಆಗ್ಬಿಟ್ ನಾವೇ ಇರಲ್ಲೇನ್ ಅನ್ನಂಗಾಗ್ಬಿಡುತ್ತೆ
ಹಾ - ಆ ಅದೊಂದ್ ಪ್ರಾಬ್ಲಂ ಭಯ ಇರ್ಬೇಕಲ್ಲ ಊಂ
ಅದಕ್ ನಮ್ ಸರಿ
ಆ ಹೂಂ
ಜೀವನ ಮಾಡ್ರಿ ನಿಮ್ಗ ಬೇಕಾಗೈತಿ ನೀವ್ ತಿನ್ರಿ
ಹಾ ಮಾಡ್ಬೇಕು ಏನೋ ಒಂದ್ ಮಾಡ್ಬೇಕಲ್ಲ
ಅದೇ ಸಾರ್ ನೀವು ವಿಡಿಯೋ ತಗೋರಿ ಜಾಸ್ತಿ
ಬ್ಯಾಡ ಬ್ಯಾಡ ಬ್ಯಾಡ ಸಾಕಾಯ್ತು ಇಲ್ಲ ಅದು ಏನಾಯ್ತು ಅ ಹೋದ್ ವರ್ಷ ಒಮ್ ತೀರ್ಕೊಂಡ್ರಲ್ಲ ಮೀನ್ ಹಿಡ್ಯಕ್ ಹೋಗಿ ಆ ಥರ ಅಕ್ಕೈತಿ ಮ
ಓ ಹೌದ ಹಂಗೆಲ್ಲಾ ಅಗಿದ್ಯ ನಿಮ್ ಊರಲ್ಲಿ
ಹೂಂ
ಎ ಹಂಗಾದ್ರೆ ಹುಷಾರಾಗಿ ನೀವೆಲ್ಲಾ
ಹೂಂ ಹೌದು
ಯಾರಾದ್ರೂ ತಿಳಿದೆ ಯಾರಾದ್ರೂ ತಿಳಿದೆ ಹೋದ್ರು ಕೂಡ ಅವರಿಗೆ ಹೇಳಿ ಸ್ವಲ್ಪ ಇರ್ತೀವಿ ಹೋಗ್ಬೇಡಿ ಆಳ ಇದೆ ಇದಾರಂತೆಲ್ಲಾ
ಆಹಾ-ಹ ಬಿಟ್ಬಿಟ್ರು ಊರಲ್ಲಿ ನಾ-ವ್ ಈಜಂತು ಆಡ್ತೀವಿ
ಹಾ-ಹಾ
ಹೂಂ
ಚೆನ್ನಾಗಾಡ್ ಲೇ ನೀವೊಂದ್ ನಾಲ್ಕ್ ಜನಕ್ ಕಲ್ಸಿ ಈಜಾಡದನ್ನ ಪಾಪ ಅವ್ರು ಏನಾದ್ರು ಎಮರ್ಜೆನ್ಸಿ ಇದ್ದಾಗಾದ್ರು ಯಾರ್ಗಾದ್ರು ಉಳಸ್ತಾರೆ
ಏನಿಲ್ಲ ಹೊರಡ್ತೀವಿ ಈಜಾಡ್ಕೊಂಡ್ ಬರ್ತೀವಿ
ಅದೇ ನೀವೊಂದ್ ನಾಲ್ಕ್ ಜನಕ್ ಕಲ್ಸಿ ನೀವು
ಹಾ ಹಾ ಹ.
ಹಮ್.
ಸರಿ ಕುಬೇರ . ಆಯ್ತು ಮಲ್ಕೋಬೇಕು.
ಹಮ್ ಸರಿ.
ಹಮ್. ಸರಿ ಇಡೋಣ.